ಹಲೋ ಚೆನ್ನಾಗಿದ್ದೀರಾ ಹಾ ಕೇಳಿಸ್ತಿದೆ ಚೆನ್ನಾಗಿದ್ದೀರಾ ಹ ನಾನ್ ಚೆನ್ನಾಗಿದ್ದೇನಿ ನೀವ್ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ತಿಂಡಿ ಆಯ್ತಾ ನಾಷ್ಟ ಆಯ್ತಾ
ಆಯ್ತು ನಮ್ದು ನಿಮ್ ನೀವು ತಿಂದ್ರಾ
ಹಾ ತಿನ್ವಿ
ಏನ್ ತಿಂದ್ರಿ ನೀವು
ನಾ ಪುಲೋಗ್ರಿ ತಿನ್ವಿ ನೀವು
ನಾವು ಪಲಾವ್ ತಿನ್ದ್ವಿ
ಹ್ಮ
ಮತ್ತೆ ನಿಮ ಹಾ ಮಾಡ್ತವಿ ನಿಮ್ ಶಾಲೆಗಳು ಹೇಗಿತ್ತು ನಿಮ್ ಶಾಲೆ
ಅಂದ್ರೆ ಶಾಲೆ ಅಂದ್ರೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಲ್ಲಿ ಜೀವನದಲ್ಲಿ ಅತ್ಯಂತ ಮ ಮಹತ್ವವಾಗಿದೆ ಅದು
ಹಾ
ಅಂದ್ರೆ ನನ್ಗೂ ಅದೇ ತರಾನೇ ಅದೊಂದು ತರ ನನ್ ಜೀವನದಲ್ಲಿ ತುಂಬಾ ಮುಖ್ಯವಾದ ಇದು ಒಂಥರ ಅದು ಜಾಸ್ತಿ ಅಏನ್ನೋ ತರ
ಹಾ ಮುಖ್ಯವಾದ ದಿನಗಳು ಶಾ ಶಾಲೆ ದಿನಗಳು ಮುಖ್ಯವಾದ ದಿನಗಳು ಎಲ್ಲರಿಗೂ ಆತರ ಅಲ್ವಾ ನಿಮ ಶಾಲೆ ನಿನ್ ಸ್ಪರ್ಧೆ ಎಲ್ಲಾ ಭಾಗವಹಿಸ್ತ ನೀ್ ಭಾಗವಹ್ತಿದ್ರ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತ
ನಂಗೆ ಇದದು ಮಾಡ್ತಿದ್ರು
ಏನು
ಹ್ಮ ನಮ್ಗೆ ನಾರ್ಮಲ್ ವ ವರ್ಷಕ್ಕೊಂದು ವಾರ್ತೆ ನೃತ್ಯ ಮತ್ತೆ ವರ್ಷಕ್ಕ ಒಂದ್ಸಲ ಇದ ಮಾಡ್ತಾರೆ
ಹಾ ಶಾಲೆ ಹಾ ಶಾಲೆಯ ವಾರ್ಷಿಕೋತ್ಸವ ಹಾ
ಹೌದು ನಿಮ ಶಾಲೆಯಲ್ಲಿ ಏನೇನಿತ್ತು
ನಮ್ಮ್ ಶಾಲೆಯಲ್ಲಿ ಎಲ್ಲವವನ್ನುೂ ಮಾಡ್ತಿದ್ರು ಕನ್ನಡ ರಾಜ್ಯ ಮಹೋತ್ಸವ ಮಾಡ್ತಿದ್ರು ಬಣ್ಣದ ಹಬ್ಬ ಮಾಡ್ತಿದ್ರು
ಹಾ ಹ್ಮ್ ನಮ್ಮಗೂ ಮಾಡ್ತಿದ್ರು ನಮ ನಮ್ ಶಾಲೆಯಲ್ಲಿ ಕಾಲೇಜ್ಲ್ಲಿ ಗಣೇಶ ಹಬ್ಬ ಇನ್ನುೂ ಚೆನ್ನಾಗ್ ಮಾಡ್ತಿದ್ರು ್ಮ ನಮ್ ಕ ನಮ್ಮ ಶಾಲೆಯಲ್ಲಿ ಗಣೇಶ ಹ ಚೆನ್ನಾಗಿರ್ತಿತ್ತು ಗೊತ್ತ ತುಂಬಾ ದೊಡ್ಡ
ಹೌದು ನಿಜ ಅದ್ರನ್ನ ಮೆರವಣಿಗೆ ಎಲ್ಲ ತಗೊಂಡು
ತಗ್ದದು ಆದ್ರೆ ನಮ್ಮ ಶಾಲೆಯಲ್ಲಿ ಅಹ ಶಿಕ್ಷಕರು ಕಾಸ್ಟ್ ಕೇಳ್ತಿದ್ರು
ನಮ್ಮ್ ಶಾಲೆಯಲ್ಲೂ ಹಾಗೆ ಕೇಳ್ತಿದರು ನಮ್ಮ ಶಿಕ್ಷಕರು
ಹೌದು ಯಾಕಂದ್ರೆ ಅದು ಶಾಲೆ ದಿನಗಳಲ್ವಾ ಅವ್ರೊಬ್ರೇ ಮಾಡಕ್ ಆಗಲ್ಲ ಅದಕ್ಕೆ ಎಲ್ಲರತ್ರ ಹತ್ತತ್ ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಮಾಡ್ತಿದ್ರು
ನಮಗೂ ಅಷ್ಟೇ ಒಂದ್ ಹದ್ೈದು್ ಹದ್ನೈದು್ ರೂಪಾಯಿ ಎಲ್ಲಾ ಇಸ್ಕೊಂಡ ಮಾಡ್ತಿದ್ರು ಹಾ ಹೇಗಿದ್ದ ರು ನಿಮ್ಮ್ ಸ್ನೇಹಿತರು ನಿಮ್ಮ ಶಾಲೆಯ ದಿನಗಳಲ್ಲಿ ನಿಮ್ಮ ಸ್ನೇಹಿತರ ಬಗ್ಗೆ ಕೆಲವ ನಂದು ಕೆಲವೊಂದು ಮಾತುಗಳನ್ನ ಎಲ್ಲ ಹಾಡಿ ಹಾ
ಲ್ಲ ಮಾಡಿದ್ವಿ ಮತ್ತೆ ಶಾಲೆಗೆ ರಜೆವನ್ನು ಹಾಕ್ತಿದ್ವಿ ರ ರಜ ಆಗ್ಬಿಟ್ಟು ಎಲ್ಲೆಲ್ಲ ಹೋಗ್ತಿದ್ವಿ ಆತರೆ ಎಲ್ಲ ಚೆನ್ನಾಗಿತ್ತು ಅವಾಗ ನಿಮ್ ಶಾಲೆ ಎಲ್ಲೂ ಹಂಗೇನಾ
ಹೌದು ನಮ್ಮ್ ಶಾಲೆಯಲ್ಲೂ ನಾವು ತುಂಬಾ ಚೆನ್ನಾಗಿ
ಆದ್ರೆ ನಾು ತುಂಬಾ ಶಿಸ್ತು ಶಿಸ್ತು ಹಗಿ ನಾನು ಅವ್ರು ರಜೆ ಹಾಕೊಂಡಬ್ಬಾ ಅಂದ್ರುನು ನಾನು ಹೋಗ್ತಿರ್ಲಿಲ್ಲ ನಾನು ನಾ ಶಾಲೆಯಲ್ಲೇ ಇರ್ಬೇಕು ಅಂದ್ರೆ ಶಾಲೆಯಲ್ಲೇ ಇರ್ತಿದ್ದೆ
ಹ ನಮ್ಮ್ ಸ್ನೇಹಿತರೊಂದಿಗೆಾನ ಆಡ್ತಿದ್ದೆ ಆ ಟೈಮ್ ಸಟ್ಟ್ದಾಗ ಎಲ್ಲ ಸಾಯಂಕಾಲ ಿಗೆ ಬೇಗ ಹೋದಾಗೆಲ್ಲ ನಾವವುೆಲ್ಲಾ ಆ ಸ್ಪರ್ಧೆಗಳನ್ನು ನಾವ್ ನಾವೇ ಇಡ್ಕೊಂಡು ನಾವ್ ನಾವೇ ಆಡ್ಕೊಂಡು ನಾವು ಚೆನ್ನಾಗಿರ್ತಿದ್ವಿ ಚೆನ್ನಾಗಿದ್ರು ನಮ್ಮ ಸ್ನೇಹಿತರು ಶಾಲೆಯಲ್ಲಿ
ಹೌದೌದು ತುಂಬಾ ತುಂಬಾ ಸಂ ಪೂರ್ಣ ಸ್ನೇಹಿತರ ಅವರೆಲ್ಲ ಇವಾಗೂ ನಮಗೆ ನಮ ಜೊತೆ ಇದ್ದಾರೆ
ಹೌದು
ಹೌದು ಪಾಠಗಳ ಜೊತೆಗೆ ಕ್ರೀಡೆ ಸಂಗೀತವನ್ನು ನೃತ್ಯ ಮಾಡ್ತಿದ್ವಿ.
ಹಾ ಹೌದು ಎಲ್ಲಾ
ಟ್ಟ ಬಟ್ಟೆಗಳು ಮಾಡ್ತಿದ್ರು.
ಎಲ್ ನಾ ಅದ್ರಲ್ಲಿ ನಾವು ಎಲ್ಲಾ ಭಾಗವಹಿಸ್ತಿದ್ವಿ.
ತು ಮತ್ತ ರಾಷ್ಟ್ರೀಯ ಹಬ್ಬಗಳು ತುಂಬಾ ಉತ್ಸವದಿಂದ ಮಾಡ್ತಿದ್ರು ಆಚರಿಸ್ತಿದ್ರು.
ಹೌದು ನಮ್ಮ ಕನ್ನಡ ರಾಜ್ಯ ಜೋತ್ಸವ ಆದ್ರೆ ಹೆಚ್ಚಿನ ಮಾಹಿತಿ ನೀಡಿ ಮಾಡ್ತಿದ್ರು.
ಹೌದು ನಮ್ಮ ಶಾಲೆಯಲ್ಲಿ ಶಿಸ್ತಾಗಿ ಬಹಳ ಮಹತ್ವ ನೀಡಲಾಗುತ್ತದೆ ಅವೆಲ್ಲ.
ಹ್ಮ್
ಸಮಯಕ್ಕೆ ಶಾಲೆಗೆ ಬರುವುದು ಮತ್ತೆ ಸೂಚನೆ ಕಾಪಾಡುವುದು ಅವ್ರೀಗ ಮಾಡ ಮಾಡ್ಬಿಡ ಅಂದ್ರ ಕೆಲ್ಸ ಮಾಡುವುದಿಲ್ಲ ನಾವು.
ಹೌದು ಶಿಸ್ತಾಗಿ ಹೇಳ್ಕೊಡ್ತಿದ್ರು ಎಲ್ಲಾ.
ಹೌದು ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ನನ್ನ ಶಾಲೆಯಲ್ಲಿ ತುಂಬಾ ಪ್ರೀತಿಸ್ತಿದ್ದೆ ಇವಾಗೂ ಪಿರಸ್ತೀನಿ.
ನಮಗೂ ಅಷೆ ನಮ್ ಶಾಲೆ ಅಂದ್ರೆ ಜಾಸ್ತಿ ಇಷ್ಟ.
ಯಾಕೆಂದ್ರೆ ನನ್ನ ಇಲ್ಲಿ ನಾನು ಅನೇಕ ಸ್ನೇಹಿತರನ್ನು ಹೊಂದಿದ್ದೇನೆ ಅಲ್ವಾ.
ಹೌದು
ಹು ಹಂಗೆ ಮತ್ತೆ ಶಾಲೆ ನನ್ನ ಜೀವನದಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ. ನನ್ನ ಜೀವನದಲ್ಲಿ ಶಾಲೆ ಓದದ್ರೇನೆ ಅಲ್ವಾ ನಾನು ಕಾಲೇಜಿಗೆ ಹೋಗಕ್ ಆಗೋದು ಹಂಗೆ ಹೋಗಕ್ ಆಗಲ್ವಲ್ಲ.
ಇಲ್ಲ ಇಲ್ಲ.
ಒಟ್ಟಾರೆಯಾಗಿ ಶಾಲೆ ಮತ್ತು ಸಂಭಾಷ ನಿರ್ಮಾ ಸ್ಥಳವಾಗಿದೆ ನನ್ಗೆ ಒಳ್ಳೆ ಉತ್ತಮ ಸ್ಥಳ ಅದು ನಿಮಗೂ ಹಂಗೇನಾ.
ನನ್ಗೂ ಹಾಗೆ ನನ್ ಶಾಲೆೆ ಅಂದ್ರೆ ತುಂಬಾ ಇಷ್ಟ ನನಗೆ. ಆ ದಿನಗಳು ಮರೆಯಲಾದ ದಿನಗಳು ನನಗೆ ಶಾಲೆ ದಿನಗಳು.
ಹೌದು ಒಟ್ಟಾರೆಯಲ್ಲಿ ಶಾಲೆ ಅಂದ್ರೇನೆ ಒಂಥರ ಹ್ಮ್ ಹೌದು.
ನೀದ್ದಾರೆ ಆ ಶಾಲೆ ನಮ್ಗೆ ತುಂಬಾ ಚಂದೆ ನಿಂತರು
ಎಷ್ಟೇ ನಮಗೆ ಟೀಚರ್ಗಳು ಹೊಡದ್ರುನು ಬೈದ್ರುನು.
ಅದೊಂದ ಪ್ರೀತಿ. ಆಟ ಆ ಕ ಆ ದಿನಗಳಲ್ಲಿ ಆದೊಂತರಾ ಪ್ರೀತಿ ಅಲ್ಲಿ. ಎಷ್ಟು ಹೊಡದ್ರು ಬೈದ್ರು ನಮ್ ನಾವ ಅನಾ ಆ ಬುದ್ಧಿ ನಮ್ಗೆ ಬುದ್ಧಿ ಬರ್ಲಿ ಒಳ್ಳೇದಾಗ್ಲಿ ಅಂತ ಅವ್ರು ಹೊಡದು ಬಯ್ದು ಹೇಳ್ಕೊಡತಿದ್ರು. ಆದ್ರೆ ಅವದ್ರಲ್ಲೇನು ತಪ್ಪಿಲ್ಲ ಅವರು ನಮ್ಮನ್ನ ಸರಿ ಮಾಡ್ಬೇಕು ಅಂತ ಹೊಡೆತಿದ್ರೆ ತಪ್ಪೆ ಹಂಗೆಲ್ಲ ಬೇಗ್ ಬೇಗ ಆಗಾಗಿ ಎಲ್ಲ ಸುಮ್ ಸುಮ್ಮ್ನೆಲ್ಲ ಹೊಡಿತಿದ ಏನೋ ಒಂದ ಕಾರಣ ಇದ್ರೆ ಮಾತ್ರ. ಏನೋ ಒಂದ್ ಕಾರಣ ಇದ್ರೆ ಮಾತ್ರ ಅವರು ಹೊಡಿತಿದ್ರು.
ಹೌದು ನನ್ನ ಗುರುಗಳು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿ ತುಂಬಾ ಪಾಠ ಚೆನ್ನಾಗಿ ಪಾಠವನ್ನು ಕೂಡ.
ಹ್ಮ್ ಹೌದಾ
ಹೌದು ನಮ್ಮ ಗುರುಗಳು ತುಂಬಾ ಒಳ್ಳೆಯವರು.
ನಮ್ ಗುರುಗಳು ಅಷ್ಟು ಜಾಸ್ತಿ ಅಂದ್ರೆ ಜಾಸ್ತಿ ಇಾಗ
ಹೌದು ನಮ ನಮ್ಮ ಶಾಲೆ ಸ್ನೇಹಿತರು ಅಂದ್ರು ನನಗೆ ತುಂಬಾ ಇಷ್ಟ. ಅತ್ಯಂತ ಅಮೂಲ್ಯವಾದ ಅಲ್ ಬಾಂಧವ್ಯ ಅಲ್ವಾ ನಮ್ದೆಲ್ಲ.
ಹ ಹ ಹ
ಯಾಕಂದ್ರೆ ಒಳ್ಳೆ ಸ್ನೇಹಿತರು ಅವರೆಲ್ಲಾ ನಮ್ಗೆ ಜೀವನದಲ್ಲಿ ಸಂತೋಷ ನೀಡ್ತಾರೆ. ಧೈರ್ಯವನ್ನು ನೀಡ್ತಾರೆ ಬೆಂಬಲ ನೀಡುತ್ತಾರೆ ಆದರೆ. ಸ್ನೇಹಿತರಿಂದನೇ ನಮ್ಮ. ನಮಗೆ ಸ್ವಲ್ಪ ತೊಂದರೆನೂ ಆಗುತ್ತದೆ
ಹೌದು ಹಗಿರ್ತ್ತರಿಂದ ಕೆಲ್ವೊಂದ್ ಸರಿ ಏನ್ ಮಾಡಕ್ಕಗಲ್ಲ ಆಗಿನ ಇದು ತಲೆ ಹಾಗೆರುತ್ತೆ ರಚ್ನೆ ಮಾಡುದು ಅದು ಚಿಕ್ಕ ಚ ಎಲ್ಲ ಚಿಕ್ಕ ಚಿಕ್ಕ ಮಕ್ಳೇ ತಾನೆ ಅವಾಗ ನಾವೆಲ್ಲ
ಹೌದು ನನ್ನ ಸ್ನೇಹಿತರಂತೂ ತುಂಬಾ ಪ್ರಾಣ ಪ್ರಾಮಾಣಿಕ ಶಾಂತ ಬುದ್ಧಿವಂತರವರೆಲ್ಲ
ಹೌದು
ಅವರು ನನಗೆ ಎಲ್ಲರಿಗೂ ಗೌರವ ಕೊಡುತ್ತಾರೆ ಯಾವಾಗ್ಲೂ ಸಹಾಯ ಮಾಡಲು ನಿತ ನಿಲ್ತಾರ ಅವರೆಲ್ಲಾ ನನ್ ಜೊತೆ
ನ ಬ ಹೌದು ಹೌದುನ್ ಸ್ನೇಹಿತರ ಅಷ್ಟೊ ಬಾಯತ ಸ್ನೇ
ಯಏಕೆ ಅಂದ್ರೆ ಅವರೆಲ್ಲಾ ಶಾಲೆ ಅವರಲ್ವಾ ಶಾಲೆಯಿಂದ ಬಂದಿರೋ ಸ್ನೇಹಿತರಲ್ವಾ ಅದು ಶಾಲೆಯಲ್ಲಿ ಏನ್ ಸಿಕ್ಕಿದ್ರು ಒಳ್ಳೇದ
ಹೌದು ನಿಂಚೆ ಶಾಲೆಯಿಂದ ಬಂದು ಸ್ನೇಹಿತರು ಕೊನೆಯವರೆಗೂ ಇರ್ತಾರಂತೆ
ಹೌದು ನನ್ ಮೇಲೆ ಉತ್ತಮ ಪ್ರಭಾವ ಬರುತ್ತಾರ ಬಿರುತದೆ ತಾಳೆ ಅವರೆಲ್ಲ
ಹೌದು
ಒಟ್ಟಾರೆಯಾಗಿ ಸ್ನೇಹಿತರಂದ್ರನೇ ಜೀವನ ಜೀವನದಲ್ಲಿ ಅಮೂಲ್ಯ ಸಂಪತ್ತು ಒಂಥರ ದುಡ್ಡು ನಮ್ಮ್ ಜೊತೆ ಸ್ನೇಹ ದುಡ್ಡಿಲ್ದು ಪರವಾಗಿಲ್ಲ ಸಂಪತ್ತ ಇರ್ಬೇಕು ಜೀರ್ಣ ಹೌದು ಹ್ಮ್ ಅದು ಸ್ನೇಹಿತರು ಯಾವ ತರ ಅಂದ್ರೆ ಶಾಲೆಯಲ್ಲಿ ದೊರಕಿರ ಸ್ನೇಹಿತರು ಇರ್ಬೇಕು ಅಷ್ಟೆ ಯಾರು ಅವ್ರಗಿಂತ ಜಾಸ್ತಿ ಅಲ್ಲ
ಅದರ ಶಾಲೆ ಅಂತ ಏನ್ ಹೇಳಂಗಿಲ್ಲ ಸ್ನೇಹಿತರ ಅಂದೇನೆ ಒಥರ
ಅದೇ ಯಾಕಂದ್ರೆ ಶಾಲೆ ಅಲ್ವಾ ಶಾಲೆಯಿಂದ ಬಂದಿರೋ ಸ್ನೇಹಿತರು ಆತರ
ಹಾ ಶಾಲೆಯಿಂದ ಬಂದರು ಸ್ನೇಹಿತರು ಶಾಲೆಯಿಂದಾನೇ ಬರ್ತರು ಸ್ನೇಹಿತ
ಹೌದು ನಮ ಸ್ನೇಹಿತರು ನಾವು ಆ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು
ಹ ಇರ್ಬೇಕು ಸ್ನೇಹಿತರು ಇರ್ಬೇಕು ಅಂದ್ರೆ ಆಗಲ್ಲ ಆ ಸ್ನೇಹವನ್ನು ಕಾಪಾಡ್ಕೋಬೇಕು
ಹೌದೌದೌದು ನೀ ಹೇಳುದು ಸತ್ಯನೇ
ಹ್ಮ್
ಸ್ನೇಹ ಅಂದ್ರೆ ತುಂಬಾ ಪ್ರಾಮಾಣಿಕ ಅಲ್ವಾ
ಹೌದ ಹೌದು ನ ಎತ್ತಾಗಿರ್ಬೇಕು ಸ್ನೇಹ ಹಂಗೆಲ್ಲ ಮುಂದೆ ಒಂದ್ ಮಾತಾಡಿ ಹಿಂದೆ ಒಂದು ಮಾತಾಡಿದತ್ರಲ್ಲ ಎಲ್ಲ ಇರ್ಬೋದು
ಹೌದು ಹೌದು ನೀವ ಹೇಳ್ದದು ಕರೆಕ್ಟ್
ಇರಬೇಕು ಸ್ನೇಹದಲ್ಲಿ ಸ್ನೇಹದಲ್ಲಿ ನಿಯತವಾಗಿರಬೇಕು
ಗುಟ್ಟಾಗಿರ್ಬೇಕು ಸ್ನೇಹ ಅನ್ನೋದು ಒಂಥರ ಗುಟ್ಟಾಗಿರ್ಬೇಕು ನಂಬಿಕೆ ಇರ್ಬೇಕು
ಹಾ ಸ್ನೇಹ ನಂದಿಕ ಇದ್ರನೆ ಎಲ್ಲಾ ಉಳಿಯುತ್ತೆಷ್ಟ
ಹೌದೌದು
ನನ್ನ ಸ್ನೇಹಿತರು ತುಂಬಾ ಗುಟ್ಟಾಗಿರ್ತಾರೆ.
ನಿಮ್ ಸ್ನೇಹಿತರ ಜೊತೆ ನಿಮ್ಮ ಇದು ಹೇಗಿತ್ತು
ತುಂಬಾ ಚೆನ್ನಾಗಿತ್ತು ತುಂಬಾ ಕಾಲ ಹೋಗ ಗೋದೆ ಗೊತ್ತಾಗಲ್ಲ ನಿಮಗೂ ಅಷ್ಟೇನಾ ಕಾಲ ಹೋಗೋದು ಗೊತ್ತಾಗಲ್ವ ಅವ್ರ ಜೊತೆಯಲ್ಲಿದ್ರೆ
ಇಲ್ಲ ಇಲ್ಲ ನನಗೂ ಅಷ್ಟೇ ಅವರು ಅವ್ರ ಜೊತೆಗ ಇದ್ರೆ ಇನ್ನುೂ ಇರ್ಬೇಕು ಇರ್ಬೇಕು ಅ ಅಷ್ಟು ಚೆನ್ನಾಗಿರುತ್ತೆ
ಹೌದೌದು ಅದು ನಿಜಾನೇ ಅವ್ರ ಜೊತೆ ನಮ್ ಕಷ್ಟಗಳೆಲ್ಲ ನೆನಪು ಬರುದೇ ಇಲ್ಲ ಯಾಕಂದ್ರೆ ಅವರೆಲ್ಲ ಶಾಲೆ ಸ್ನೇಹಿತರಲ್ವಾ. ಹೌದು ನೀವ ಹೇಳುದು ಸತ್ಯನೇ.
ನನ್ಗೆ ನಿಮ್ ಜೊತೆ ಮಾತಾಡಿದ್ದು ತುಂಬಾ ಇಷ್ಟ.
ತುಂಬಾ ಖುಷಿ ಆಯ್ತು ನಮಗು ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಹಿಂಗೆ. ಮಾತಾಡ್ತಾ ಇರಿ.
ಹಾ ನಿಮ್ಗೆ ಹೇಗೆ ಹನ್ ನನ್ ಜೊತೆ ಮಾತಾಡಿ ನಿಮ್ಗೆಲ್ಲ.
ನನ್ಗೂ ತುಂಬಾ ಖುಷಿ ಆಯ್ತು ನನ್ನ ಸ್ನೇಹಿತರೊಂದಿಗೆ ಮಾತಾಡೋ. ನಮ್ಗೆ ಇಷ್ಟ ಅಂದ್ರೆ ಅನ್ಸತು.
ಹೌದಾ.
ಹೌದು.
ಸರಿ ಇರೋದ.
ಹಾ ಸರಿ ಸರಿ ಆಯ್ತು.